ಹಲೋ ಏನ್ ಮೇಡಮ್ ಬೆಳಗ್ಗೆಯಿಂದ. ವೆರಿ ಗುಡ್ ಈವ್ನಿಂಗ್.
ಏನ್ ಹೇಳ ಸುಮ್ನೆ ಹೆಂಗೆ ಮನೆ ಕೆಲ್ಸ ಅದು ಇದು. ದು.
ಮುಗ್ದಿಲ್ಲ ಇನ್ನು.
ಹೋಗತು ಮೇಮ ಟೀ ಮಾಡ್ಬೇಕಿತ್ತು. ತ್ತು ನೀ ಕಾಲ್ ಮಾಡರಲ್ಲ ಮಾತಡನಂತ ಮಾತಾಡ. ಮಾಡ್ತಾ ಅನ್ಕೊಂಡೆ.
ಯಾಕೋ ಗಂಟ್ಲು ನೋವಾಗ್ತಿದ್ದೆ ನನಗೆ ಪೇಶೆಂಟ್ ಆಗೋ ಪ್ರೋಗ್ರಾಮ್ ಏನಾದ್ರು ಹತ್ರ ಇದಿ
ನನಗೆ ಯಾಕ ತಲೆ ನೋವು ಮೇಡಂ ಬೆಳಿ ಇಂದ ಏನೋ ಒಂತರ.
ನನಗೂ ಹಂಗೆ ಆಗ್ತಿದೆ ಜರ್ನಿ ಮಾಡಿದ್ರೆ ಕುತ್ತಿಗೆ ನೋವ್ ಸ್ಟಾರ್ಟ್ ಆಗುತ್ತೆ ಅದು ನನಗೆ ನೆಕ್ಕು ಎಕ್ ಕ್ಸಸೈಜ ಹೇಳ್ಕೊಟ್ಟಿದ್ದಾರೆ ಅದನ್ ಮಾಡ್ಬೇಕಂತೆ ಡೈಲಿ.
ಹ್ಮ್ ಹ್ಮ್ ಹ್ಮ್.
ಹಾ ಬೆಳಿಗ್ಗೆನೆ ಎದ್ದು ಮಾಡೋದಕ್ಕ ಆಗಲ್ಲ. ಅದ್ ಜರ್ನಿ ಮಾಡಿದ್ರೆ ಸಾಕ್ ಕೂ ಸ್ಟಾರ್ಟ್ ಆಗ್ಬಿಡತ್ತೆ.
ಅದೇನ್ ರೀಸನ್ ಜರ್ನಿ ಮಾಡಿದ್ರೆ ಯಾಕಂಗ್ ಆಗತ್ತೆ.
ಬಸ್ ಸೆಟ್ಟಾಕುತ್ತಲ್ವಾ. ಹಾ ಎತ್ತಕೂದ್ರೂ ನಂಗ್ ಆಗಲ್ಲ ನೆಕ್ಕು
ಹ್ಮ್ ಕುತ್ಗೆ ಹಿಂದೆ ಅಲಾ. ಹಿಂದ ಹಿಂದ ನ ಪೇನು ಓಕೆ ಓಕೆ ಹ್ಮ್ ಅಂದ್ರೆ ಏನ್ ಗೊತ್ತಾ ನೀವು ಜಾಸ್ತಿ ಜರ್ನಿ ಮಾಡ್ತಿರ್ತೀರ್ಲ ಹ ಸೀಟಿಗ ಇಟ್ಕೊಂಡೋ ಇಲ್ಲ ಹಿಂಗ ಇಟ್ಕೊಂಡೋ ಹೆಂಗೋ ನೋವ್ ಬರುತ್ತದ.
ಹ್ಮೂ. ಆಮೇಲೆ ನೈಟ್ ಜರ್ನಿ ಮಾಡೋದ್ರಂತು ಇನ್ನು ಪ್ರಾಬ್ಲಮ್ಮೇ. ಈ ನೈಟು ಬಸ್ಸು ರೋಡ್ ಸರಿಯಾಗಿ ಕಾಣ್ಸಲ್ಲ ಅಲ್ವಾ. ಇರೋಬರೊ ಗುಂಡಿನೆಲ್ಲ ತೂಸ್ಕೊಂಡ್ ಹೋಗ್ತಾರಾ.
ಹ್ಮ್.
ಅಂಗಾಗಿ ತುಂಬಾ ಪೇನು. ಈ ಬಸ್ ಒಂದ್ ಅವರ್ ಆಯ್ತು ನಿಂತ್ಕೊಂಡು ಮುಂದಕ್ಕೆ ಹೋಗಂಗಿಲ್ಲ ಟ್ರಾಫ್ ಎಕ್ಸಾಮ್. ಒಂದೇ ಪ್ಲೇಸಲ್ಲಿ ನಿಂತಕಬೇಕು.
ಹ್ಮ್
ಹ್ಮ್ ಏನು ಮೇಡಮ್ ನಿಮ್ಮ ಮಗಳು ವಾಯ್ಸ ಕೇಳ್ಸಲ್ಲ. ಡೈಲಿ ನೋಡ್ತಿದ್ದೀನಿ ಯಾಕೋ ಬಾಳ ಸೈಲೆಂಟ್ ಆಗಿರ್ತಾಳೆ.
ಇಲ್ಲ ಅವ್ಳು ಇಲ್ಲ ಮೇಡಮ್ ಇವಾಗ. ಎದ್ ಮಲ್ಕೊಂಡಿದ್ಲು ಮಲ್ಕೊಂಡಿದ್ಲು ಇವಾಗ ಎದ್ಲು ಸ್ವಲ್ಪ ಹೊತ್ತಾಯ್ತು ಎದ್ದು.
ಹ ಹ ಹ್ಮ ಹ್ಮ ಅಲ್ಲಿ ಇಲ್ಲಿ ಓಡಾಡ್ತೊಂಡಿದ್ರೆ ನಿಮಗು. ಸ್ವಲ್ಪತ್ ಆರಾಮ್ಸೆ. ಬರ್ಬೋದಾ ಪ್ರಾಬ್ಲಮ್ ಇರಲ್ಲ.
ಫ್ರೀಡಂ ಇರಕ್ ಏನಿಲ್ಲ ಆದ್ರೂ ಮನೆ ಕೆಲ್ಸ.
ಒಬ್ಬರೇ ಮೇಂಟೇನ್ ಮಾಡೋದಾದ್ರೆ. ಕಷ್ಟ ಆಗಿರೋದು.
ಹೌದು ನಾನೇ ಮಾಡ್ಕೋಬೇಕ ಎಲ್ಲಾ.
ಎಲ್ಲದಕ್ಕೂ.
ಹೌದೌದೌದು ಈ ಬಟ್ಟೆಗಳು ತೊಳ್ಕೋಬೇಕು ಅದು ಇದು ಮನೆಗಳ ಕೆಲ್ಸಾನಲ್ಲ ಅವರು ಸು ಪಾತ್ರೆ. ತೊಳಿ ಬರೀ ಇದೆ ಮೇಡಮ್ ಇದ್ ಬಿಟ್ರಿ ಬೇ ಏನು ಇಲ್ಲ ನಮ್ ಜೀವನ.
ಇದರ ಗೊತ್ತಾ. ಪೇಂಟಿಂಗ್ಗೆ ಹತ್ ಸಾವಿರ ದುಡ್ಡ. ಕಂಡಿತೆ. ಪೈಂಟ್ ಮಾಡ ಕೊಡ್ಸ್ತೀ ಕೊಡ್ತೀಯಾ ನೀನೆ ಅಂತೈಐತೆ. ಆ ಪೇಂಟಿಂಗಿಂದು. ಮನೆ ಒಳಗಡೆ ಎಲ್ಲ ಕಿತ್ತ ಹೋಗಿದೆ ಕಿ ಕಿತ್ತೋಗಿರೋದ್ನ ಹೆಂಗ ಪೇಂಟ್ ಮಾಡಸ ಸಿಮೆಂಟ್ ಹಾಕಸ್ಬೇಕಾಗುತ್ತೆ ತಾನೆ ಅಂದ್ರೆ ಇವಾಗ ಅದು ಮೇಲ್ಗಡೆ ನೀರೆಲ್ಲಾ ಒಳಗಡೆ ಗೋಡೆ ಒಳಗಡೆ ಇಂಗ್ದಂಗ್ ಆಗಿ. ಅಲ್ಲಲ್ಲಿ ಎಲ್ಲ ಕಿತ್ಕೊಂಡ್ ಹೋಗಿತ್ತು. ಈಗ ನಾನ್ ರೆಡಿ ಮಾಡ್ಸಕ ಹೋಗಿ. ಆದ್ರೆ ಅದು ಎಲ್ಲಾ ನನ್ ತಲೆ ಮೇಲೆ ಬರ್ತಷ್ಟೆ. ಗೋಡೆನೆ ಕಿತ್ತೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮಾಡ. ಕಿತ್ತೋಗಿತ್ತು ಗೋಡೆ ಎಲ್ಲ ಕಿತ್ಗ್ಬಿಟ್ಟಿದೆ ಆಂಟಿ ನಾನೇ ರೆಡಿ ಇದನ್ ಮಾಡ್ಸ ಪೇಂಟ್ ಮಾಡ್ಸ್ಕಾ ಅಂತ ಹೇಳ್ತಾ. ಕಿತ್ತೋಗಿಲ್ಲ ಅಂತ ಹೇಳಿ ಅಂದ್ರೆ ನಂಗೆ ಪ ರಿಚಯ್ ಒಬ್ಬರು ಇದ್ರು ಕಡಿಮೆ ಒಂದುವರೆ ಸಾವಿರಕ್ಕೆ ಬಂದು. ಪೇಂಟ್ ಮಾಡ್ಕೊಡ್ತೀನಿ ಅಂತ. ಹೇಳಿದ್ರು. ಹೆಂಗಿದ್ರು ದುಡ್ ದುಡ್ಡು ಉಳಿಯದೆಲ್ಲ ಅಂತ ಮಾಡ್ಸ್ಕೋದಿತ್ತು. ಏನ್ ಮಾಡ್ಲಿ ಇವಾಗ ಅಂಗು ಇಲ್ಲ ಇಂಗು. ಎಲ್ಲನ. ಮತ್ತೆ ಮೇಡಂ. ಸಂಡೇ ಸ್ಪೆಷಲ್ ಏನು ಇಲ್ವ.
ಏನು ಇಲ್ಲ ಮೇಡಮ್ ಏ ದೋ ನಂದು. ಅರಂ ನಡೀತಿದ್ಯಲ್ಲ ಹಂಗಾಗಿ ನಾವೇನು ಚಿಕನ್ ಮಟನ್ ತಿನ್ನಂಗಿಲ್ಲ ಇನ್ನೇನು. ಅಯ್ಯೋ ಅದೊಂದು ಇಪ್ಪತ್ತಾರನೇ ತಾರೀಕಿಗೆ ಆಗುತ್ತೆ ಮೇಡಂ ಕ್ಲೋಸ್.
ಹ್ಮ್
ಹ್ಮ್
ಹ್ಮ್ ಅದಕ್ಕೆ ಅಲ್ಲಿ ಹ್ಮ್ ಆರಾಮೇ.
ಹ್ಮ ಬೆಂಗ್ಗಳೂರು ಸಂಡೆ ಅಂದ್ರೆ ಎವಿ ಟ್ರಾಫಿಕ್ ಏನು.
ಹ್ಮ್ ಹೆಂಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು. ಚೆನ್ನಾಗಿತ್ತ ಪ್ಲೇಸು.
ಅಯ್ಯೋ ದೇವಸ್ಥಾನ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಮೇಡಮ್.
ಹ್ಮ್ ಯಾಕೆ.
ಅಲ್ಲಿ ಹೋಗಿದ್ದು ಟೈಮ್ ಆಯ್ತಾ. ನಾನು ಹೇಳುತ್ತಷ್ಟ. ನಂ ಬಸ್ ಸಿಕ್ತು. ಏನಾದ್ರು ತಿನ್ನಾನ. ಕಂಡೆ ಬಸ್ ಸಿಗ್ತಲ್ಲ ಅಂತ ಬಂದೆ. ಇನ್ ನೋಡಿದ್ರೆ ದೇವಸ್ಥಾನ ನಾಲ್ಕ್ ಗಂಟೆ. ಓಪನ್ ಅಂದ್ರು. ಹೋಗ್ಲಿ ಆ. ಅಕ್ಕಪಕ್ಕ ಏನಾದ್ರು ತಿನ್ನೋಣ. ತರ ಬಿಟ್ಟು ಹೋಗಿ ನೋಡುದ್ರೆ ಒಂದೊಂದ್ ಹೊಟ್ಟೆಲ್ ಇಲ್ಲ ಆ ದೇವಸ್ಥಾನ ಧ್ವಳ್ಗೆ. ಹೊಟ್ಟೆ ಹಸಿವು ತಳಕ ಆಗ್ಲಿಲ್ಲ ಆಮೇಲೆ ಒಂದು ಅಂಗಡಿ ಇತ್ತು ಅಂಗಡಿಗೆ ಹೋಗ್ಬಿಟ್ಟು. ಹ. ಎದ . ತಗೊಂಡೆ ಹಾ ಏನು. ಟೀ ತಗೊಂಡು. ಬಿಸ್ಕೆಟ್ ತಗೊಂಡು ತಿಂದೆ ನೋಡು ಆಮೇಲೆ ಎಳನೀರು .
ಪ್ರಸಾದ ಏನ ಕೊಡ್ಲಿವ ದೇವಸ್ಥಾನದಲ್ಲಿ.
ಏನು ಕೊಡ್ಲಿಲ ಮೇಡಂ ಪೂಜೆ ಮಾಡುದ್ರು. ಬಂದವಿ ಅಷ್ಟೇ ಅಂದ್ರೆ ದೊಡ್ಡ ದೇವಸ್ಥಾನ ಜನ ಏನ ಇರ್ಲಿಲ್ಲ.
ಮಾಡ್ಲಲ್ವ ಬರೋರಿಗೆ.
ಇಲ್ಲ ಆಲ್ರೆಡಿ ಬೆಳಗ್ನೆ ಎಲ್ಲಾ ಪೂಜೆ ಮುಗಿಸಿ ಕ್ಲೋಸ್ ಆಗಿತ್ತು.
ಹ್ಮ್ ಹ್ಮ್ ಹ್ಮ್. ಹೌದಾ ಹ್ಮ್ ಹ್ಮ್ ಹ್ಮ್.
ಮತ್ತೆ ಮೇಡಮ ನಾಳೆ ಸ್ಕೂಲಾ.
ಇವಾಗ ಎಲ್ಲಿದ್ದೀರವು.
ಇವಾಗ ಅದೇನೋ ಡಿಎಲ್ ಎಲ್ಲ ಅಂತ ಹೇಳಿದ್ರು. ಡಿಎಲ್ ಎಲ್ಲಿ ಎಲ್ಲ ಆಯ್ತಾ ಗೊತ್ತಿಲ್ಲ. ಹೇಳ್ತೀನಿ ಅವಾಗ ಇಳಿಬೇಕ. ಕಂಡಕ್ಟರ್ ನನ್ನನ್ ನೊಡ್. ನಡಂಗಲ್ಲ ಮಾತಾಡ್ಸಂಗಿಲ್ಲ ಡಿ ಎಲ್ ಹೋಯ್ತಾ. ಟ ಆಯ್ತಾ.
ಹ ಹ್ಮ್
ಗೊತ್ತಿಲ್ದಿರೋ ಪ್ಲೇಸಿಗೆ ಬಂದ್ರೆ ಹಿಂಗೆ ಆಗೋದು. ಅವ್ರವರು ಕೇಳ್ಕೊಂಡ ಕೇಳ್ಕೊಂಡ್ ಹೋಗ್ಬೇಕು ನಾವು.
ಬೆಂಗ್ಳೂರೆ ಬಿಟ್ಟಿಲ್ಲ.
ಇನ್ನು ಬಿಟ್ಟಿಲ್ಲ ಇನ್ನೊಂದ ದೇವಸ್ಥಾನ ಇದೆ ಅಲ್ಲಿ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಅಂದ್ರೆ ನೀರ್ ಹಾಕ್ತಾರೆ ಮೈ ಮೇಲೆ ತುಂಬಾ ಒಳ್ಳೇದಾಗುತ್ತೆ. ನಾನು ಹೋಗ್ತಾ ಇದ್ದೀನಿ. ಏನಿಲ್ಲೇ ಟೈಮ್ ಆಗುತ್ತ. ತಿಲ್ಲ ಗೊತ್ತಿಲ್ಲ ಈ ಬಸ್. ಮಾತ್ರ ಒಂದ್ ಗಂಟೆ ಆಯ್ತು ನಿಲ್ಲಿಸಿ.
ಹ್ಮ್ ಹ್ಮ್ ಹ್ಮ್ ಅಲ್ಲಾ ಮೇಡಮ್ ಇನ್ನು ಎಷ್ಟೊದಗಲ್ಲ ಐದ್ ವಾರ ಆರ್ ಗಂಟೆ ಆಗ್ತಾ ಬಂತು ಇನ್ನು. ದೇವಸ್ಥಾನಗಳು ಓಪನ್ ಇರುತ್. ತ್ತ ಆ ಟೈಮಿಗೆ ತೀರ್ಥ ಸ್ನಾನ ಮಾಡಕ್ಕೆ.
ತ್ತೆ ಬಟ್. ಸೊ ಇದು ತೀರ್ಥ ತರ ಇಲ್ಲ ಗೊತ್ತಿಲ್ಲ ಈ ದೇವಸ್ಥಾನದಲ್ಲಿ ಲೇಟ್ ಆಗ್ಬಿಡ್ತಲ್ಲ.
ಅಯ್ಯೋ ಈಗ ನೀವ್ ಇವಾಗ ಈಗ ತಿರ್ಸ್ತಾನ ಒಂದ್ ವೇಳೆ ಸಿಕ್ ಕ್ಕಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತಲ್ವ ಹೋಗಿದ್ದು.
ಏನೋ ಪ್ರಯತ್ನ ಅಂತ ಹೋಗ್ತಿದೀನಿ ಬಂದಿದೀನಲ್ಲಾ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದು ಯಾವಊರು ಇವಾಗ ಹೋಗ್ತಾರ ನೀವು ಎಲ್ಲಿಗೆ ತೀರ್ಥ ಹೌದು ಇಲ್ಲೂ ಹಂಗೆ ಮೋಡಗಿದೆ.
ದಾ.
ಹ್ಮ್ ಇಲ್ಲೂ ಹಂಗೆ.
ತುಂಬಾ ಹೊಟ್ಟೆಹಶಿವು ಆಗಿದೆ ಮೇಡ್ ಏನಾದ್ರೂ ತಿನ್ಬೇಕು ನಮ್ಮ ಅತ್ತೆ ಹತ್ರ ಅಮೌಂಟ್ ಇಸ್ಕೊಂಡ ಬಂದೀನಿ ಸಾಯಂಕಾಲ ಫೋನ್ ಪೇ ಮಾಡೋಂತ ಹೇಳಿದ್ರು ಹ್ಮ. ಮತ್ತೆ ಮೇಡಮ್.
ಹೇಳ್ಬೇಕು ಮೇಡಮ್ ನೀವನ್ನು ಎಲ್ಲಲ್ಲ ಓಡಾಡ್ಕೊಂಡ್ ಹೋಗಿದ್ರಪ್ಪ ದೇವಸ್ಥಾನ ಅದು ಇದು ಅನ್ಕೊಂಡು.
ಬೇಜಾರಾಗುತ್ತೆ ಮನೆಯಲ್ಲಿ ಇದ್ರೆ ಒಬ್ಬಳೆ ದಿನ ತಲೆಕ ಕೆಟ್ಟೋಗ್ಬಿಡತ್ತೆ
ಹ್ಮ್ ಹ್ಮ್ ಹ್ಮ್ ಇವತ್ ಟ್ಯೂಷನ್ ಎಲ್ಲ ಇರಲ್ವಾ
ಸಂಡೇ ಅಲ್ವಾ ಹಾಲಿಡೇ
ಹೌದಾ ಹ್ಮ್ ಹ್ಮ್ ಹ್ಮ್ ಅವತ್ತೊಂದ ದಿನ ಟ್ಯೂಷನ್
ಹಗೆ ಎಲ್ಲ ಮಾತಾಡ್ಸೋಂಗಿಲ್ಲ ಮೇಲೆೋದನ್ ಕೆಳಗಡೆ ಏನು ಬರುತ್ತೆ ಅಲ್ಲೇನು
ಹ್ಮ್ ಹ್ಮ್ ಹ್ಮ್
ಹಾ
ಹೌದಾ ಎಲ್ಸ್ಟಾಪ್ ಆಗಿದೆ ಗಾಡಿ
ಹೌದು ಅಂದ್ರೆ ಸಂಡೆ ಸಕತ್ತು ಟ್ರಾಫಿಕ್ ಇರುತ್ತೆ ಬಿಡಿ
ಹೌದು ಹೌದು ಸಂಡೆ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಹ್ಮ
ಮತ್ತ
ನಿಮ್ಮ ಮಗಳು ಬರೋದು ಎಷ್ಟ್ ಗಂಟೆಗೆ
ಬರ್ತಾಳ ಮಡ ಸ್ವಲ್ಪ ಹೊತ್ ಹ್ಮ ಮಾಡ್ ಬರ್ತಾಳೆ ಹ್ಮ್
ಆರಾಮಿದ್ದೀರಾ
ಹ್ಮ್ ಆರಾಮ ನೋಡ ನಮ್ಮ್ ಫ್ರೆಂಡ್ ಅವರು ಇವತ್ ಅವರು ಚಿಕ್ಕಪ್ಪನ ಮೊಮ್ಮಗಳು ಮದ್ವೆ ಅಂತ ಹೋಗಿದ್ದಾರೆ ಬಸ್ಸಲ್ಲಿ ಹ್ಮ್ ಹ್ಮ್ ಅದೇ ನಮ್ಮ ಫ್ರೆಂಡು
ಹ್ಮ್
ಹ್ಮ್
ಚಿಕ್ಕಪ್ಪಂದು
ಚಿಕಪ್ನ. ಮಗಳು ಮಗಳ್ದ ಮೊಮ್ಮಗ್ಳದು.
ಹ್ಮ್ ನಾನೀಗ ಇವ್ರು ರಿಸ್ಟ್ರಿಕ್ಷನ್ ಇರೋ ಹತ್ರ ವರ್ಕ್ ಮಾಡಕ ಬೇಜಾರ್ ನಮ್ಮ ಸ್ಕೂಲಲ್ಲಿ ಬಾಳ ಮಾಡ್ತಿದ್ದಾರೆ.
ಹೌದಾ
ಬಿ ಎಲ್ ಬರ್ಲಿಲ್ವಾ ಇಲ್ಲ. ಎಲ್ಲಾ ನನ್ನೇ ನೋಡ್ಬಿಟ್ರಪ್ಪ.
ಹ್ಮ್
ಬಿ ಏಲ್ ಬರ್ಲಿಲ್ಲ ಅಂತ ಹೇಳಿ. ಇ್ರ ಒ ಕಡೆಯಿಂದ ನನ್ನೆ ನೋಡತ್ತಿದ್ದರೆ.
ಹ್ಮ್
ಹ್ಮ ಹ್ಮ ಏನ್ ವೈ್ಟ್ ಮಾಡೋದು ಇನ್ನ ನಂಗೆ ವೈ್ಟ್ ಮಾಡ ಅಂದ್ರೆ ಬೇಜಾರು. ಇದು ಬಸ್ ಸ್ಟಾಪ್ ಒಂದ ಐದ್ಯದ. ಅವನೊಂದ್ ಹತ್ರ ಕುೂತ್ಕೊಂಡ್ ಆ ಒಂದ್ ಹತ್ತ್ ನಿಮ್ಷ ಅವನೊಂದ್ ಕಡೆ ಸ್ಟಾಪ್ ಕೊಟ್ಕೊಂಡ್ ಹೋಗ್ತಾನೆ ಹ್ಮ. ಮಾತಾಡ್ತಾನೆ ಕಾಫಿ ಮಾಡ್ಬೋದಿತ್ತ ಮೇಡಮ್.
ಏ ಇಲ್ಲ ಮೇಡಮ್ ಮಾಡ ಮಾತಾಡ್ದ ಮಾಡಕ್ ಬರಲ್ಲ ನನ್ನತ್ರ ಏರ್ ಫೋನು ಹ ಯಾಕೋ ಆಕಣಕ್ ಆಗಲ್ಲ ನನ ಕಿವಿ ನೋವು ಬರುತ್ತ ಎರ್ಫೋನು ಸರಿ ಮೇಡಮ್ ಮಾಡ್ತಿನ್ ತಡೀರಿ ಒಂದ ನಿಮಿಷ.